ಹಚಕೊಂಡ ಬಿಡ
ಬೇರೆ
ಹ್ಮ್ ನೀನ್ ಹೋಗಿದ್ದ ನೀನ್ಂತ ಗೊತ್ತು ಅದು ಕೆ ಅದು ಮಾತಾಡ್ತಿದ್ರು ಕೆಳುಸ್ ತಿರ್ಲಿಲ್ಲ ಅಂತನೂ ಗೊತ್ತು
ಏನ ಇಲ್ರಿ ಆಯ್ತು ಹಲೋ
ಇರೋ ಹಂಗೆ
ಮಿಸ್ ರಂಜಿತಾ
ಈಕ ಮಏನು ಗಟಾಯತ ಚಳ
ಏನಂತೆ
ಎಲ್ಲಿದೆ ಅಂದ್ರು ಕಾ ಅದಕ್ಕೆ ಮನೇಲ್ಲ ಇದಿದ್ದೀನಿ ಅಂತ ತಂದೆ ಅದಕ್ಕಿನ್ನಿ ಮುಡುಗನ್ ಮೀ ಮಾಡಕ್ಕೆ ಹೋಗಲ್ವಾ ಅಂದರು ಇರ್ಲಕ್ಕಂದು
ಸಿದೆ ಅದಕ್ಕೆ ಆ ಆರ್ನಿಂದನ್ ಹೋಗಿಲ್ಲಂದ್ರೆ
ಮೋಸ್ಟ್ಲಿ ಅಲ್ಲಿಂದನೇ ಅಲ್ಲೋ ಬಂದಿದ್ದು ಬೆಂಗ್ಳೂರಿಂದ ಏಳಿರ್ಬೇಕು ರುಯ್ತೀನಿ ಅಂತ
ವಾಟ್ ಆರ್ ಯು ಡುಯಿಂಗ್
ಹ ಎ ಎ ಬ್ಲೂಟೂತ್ ಹಾಕೊತಾನ್
ಹ್ಮ್ ಓಕೆ ಹಕ
ಹ್ಮ ಹೋಗ ಕೆ ಹಿಹಕ್
ಹ್ಮ
ಹು
ಲೇ ನೀನ್ ಈಗ ಎ ಎಫ್ ಎಮ್ ಅಲ್ಲಿ ಏನು ಕಲ್ತಿಲ್ವಾ ನೀನು
ಹಾ
ಏನು ಕಲ್ತಿಲ್ವಾ
ಏ ಒಂಚೂರು ಕಲ್ತಿಲ್ಲ
ಗುಡ್ ಕಲಿ ವಾರ್ದು ಕುಮ್ಮಿ ಏನಿಕೆ ಕಲಿಯಬೇಕು ಏನಿಕೆ ಕಲಿಬೇಕು ಅಂತ
ಎಲ್ಲ ಅತ್ತಟಿಂಗ್ ಹೇಳತಿದಾರೆ ಹೈ ನಂಗ ಗೊತ್ತು ಕಣೆ
ಶುಶು ಒಂದ್ ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತು ಕಾಲ್ ಮಾಡಿ ಡಿ
ಇದೆ
ಬಿಡ್ಬೇಡ ನೀನು
ಹೋಗಲ್ಲ ಕಣೀರು
ಹು ಹು ಸುಮ್ಮಾಲಿ ಏಡ್ನ ಎರಡ್ ಎರಡ್ ನಿಮ್ಷಕ್ಕೊ ಹೋಗ್ಬಿಡ್ತಾಳ ಅಲ್ಲಿ ಹಿಂಗ ಅರ ಬರುತದುಡ್ಡು ಅಲ್ಲಿ ನನ್ಗ ನನಗೂ ನೀನುಗುವೇ
ಪಟ ಪಾಪಸಿನ್
ಮಾತ್
ಏನ್ ಮತ್ ತಡ್ಲಿ
ಸುಸ ಐದ್ ಗಂಟಕ್ ಫೋನ್ ಮಾಡ್ತೀನಿ ಎ ಎಫ್ ಎಮ ಡಿಸ್ಕಸ್ ಮಾಡೋನ ಅಂತ ಅಂದವಳೇ
ಗದ್ದ ನರಿ
ಇವ್ಳ ರು ಉ ಶರು ಫೋನ್ ಮಾಡಿದ್ಂತ ಅವಳಗ ಅವಾಗ ಇಲ್ಲ ಇವತ್ತು ತ್ತವು ನೆನ್ನೆನ್ನೆ ಇವತ್ತೇ ಓದ ಬುಡ್ತೀನೀ ನಾಳೆ ಎಲ್ಲಾ ಮಲ್ಕಬೇಕು ನಾನು ಅಂತ ಅಂದಲಂತಾ ಅದೇನ್ ನಿಜಾನೆ ಯೋಳಿದಾಳೋ ಸುಳ್ಳೇ ಯೋಳಿದಾಳೋ
ಅವಳು ಓದದ ಬಿಟ್ಟು
ಮಲ್ಕೊಳದು ಅದೇ ತಾನೆ ಒಂದ್ ಪಕ್ಸ ನಿನ್ನೆ ಮಲ್ಗಿದಾ ಅಂದ್ರು ನಂಬೂಡ್ ಪ್ರತಿ ದಿನಾನೂ
ಹ್ಮ್
ಇವತ್ತ ಮಾಲ್ಕತಾಳಾ ಹೊ ದೇವರೆ ತಿಂದೆ
ಬುಕ್ಕು ಇತ್ತು ಇಚ್ಛಾ ಪಟ್ಟೆ
ತಿಂಡ್ಬುಟ್ಟೆ ಕುಮ್ಮಿ ನಾನೇ ತಿಂದಿಲ್ಲಾ ಕಣೆ ಇನ್ನಾ
ಸ್ನಾನ ನಾಳೆನೆ ತಲೆ ಸ್ನಾನಾ ಹಾಕೋಬಂದ್ ಬಂದ್ ತಿಂದೆ
ನಾಳೆ ನಾನ್ ನಾಳೆನೆ ಮಾಡ್ಕೊಬರ್ತೀನಿ ಹೋಗಾ ಅಲ್ಲಿ ಯಾರ್ ಹ್ಮ್
ಮರ್ತೊಯಿತ್ ಅಂದ್ರಾ
ಒಂಬತ್ ಗಂಟೆಗೆ ಕುಮ್ಮಿ ಅಲ್ಲಿರ್ಬೇಕು ಒಂದ ಎಂಟು ಒಂದ್ ಎಂಟು ಎಂಟು ಕಾಲ್ಗೆಲ್ಲ ರೆಡಿ ಆಗ್ಬಡು
ಗೆಟಪ್ ಯೆಸ್ ಮ್ಯಾಮ್
ಬೇಗ ಹೋಗೋಣ
ಬೇಗಾ ಹೋಗೋಣ ಸುಮ್ನೆ ಎನಕ್
ನಾ
ನಾಳೆ ಬೇಗ ಬಾ ಅನ್ನು ಎಲ್ಲಾ ಆಯ್ತ್ ಹ್ಮ್ ಬೇಗಾ ಬರಕ್ಕ ಕೇಳು ಅಂದೆ
ನಾನೇನ್ ಯೋಳವ್ವ ಅವ್ಳಗ್ ಬುಟ್ಟಿದ್ದು ಲೇಟ್ ಆದ್ರ ನಾ ಹೋಯ್ತಿರ್ತೀನಿ ಹೋಗೋ ಹ ನಾನು ಐದ್ ಒಂದ ಮಿನಿಮಮ್ ಒಂದ ಐದ ಗಂಟೆಗಾದರೂ ಎದ್ದೇಳಲ್ವಾ ಒಂದ್ ಐದು ಗಂಟ್ ಟೀಗ್ ಎದೇಳ್ತೀನಿ ಒಂದ್ ಆರು ಗಂಟೆ ತನಕ ಓದ್ತೀನಿ ಆರಿಂದ ಯೋಳು ರೆಡಿ ಐ ತಿನ್ನಿ ಎಂಟುಕ್ ಬತ್ತಿನಿ ಒಂಬತ್ ಹತ್ತಕ್ ಎಕ್ಸಾಮ್ ಬರಿತೀನಿ ವಾಪಸ್ ಹನ್ನೆರಡಕ್ ಮನೆಗೆ ಬತ್ತಿನಿ ದಿಸ್ ಈಸ್ ಮೈ ಡೈಲಿ ರೋಟೀನ್
ಹ್ಮ್ ಎರಡ್ ವಾರಕ್
ಏಡ್ ವಾರ ತನ್ಕ ಅದೇ ಇನ್ ಏನು ಮಾಡಕ್ಕ ಆಗಲ್ಲ
ತು ಅದ್ ಯಾವಾಗ್ ಮೈಸೂರ್ಗ್ ಹೊಂಟೈತಿನೋ ಅನಸ್ತದ್ ನಂಗ ಅದೇನು ಎಕ್ಸಾಮ ಮೇಲ್ ಗಮನನೇ ಇಲ್ಲಲ್ಲೆ ಈಸಲ ಮೈಸೂರ್ಗ್ ಹೋಗ್ಬೇಕು ಅಲ್ ಇಂಟರ್ವ್ಯೂ ಕೊಡ್ಬೇಕು ಕೆಲ್ಸಕ್ ಹೋಗ್ಬೇಕು ಇಷ್ಟೇ ಇರದು ತಲೆಲಿ
ಕುಮಿ ಏನ್ ಅನ್ಕೊಂಡಿದ್ದೀನಿ ಗೊತ್ತಾ ಲೆಕ್ಕಟ್ ಟ್ಕಟ್ಟಾಯ್ತದ ನೀನ್ ಏನೇನೋ ಮಾಡ್ಬಿಡ್ಬೇಡ ಸುಮ್ಮ್ನೆ ಹಿಡ್ಕೋ ಕುತ್ಕೋ
ಎ ಎ ಏನ್ ಮಾಡ್ತಿಲ್ಲ
ಇವಾಗ ಆ ಹೆಂಗೆ ಅಂದ್ರೆ ಎಂಟ್ ಹಟ್ಟಕ್ಕೆ ಚಿನ್ನ ಜೊತೆ ಇರ್ತೀನಿ ಅಲ್ವಾ ಆಹ ಒಂಬತ್ತನೇ ತಾರೀಕು ನೈಟು ನಿಮ್ಮ ಮನೇಯಲ್ಲಿದ್ದು ಹಾ ಕೇಳಸ್ತಾಐತೆನೇ ನೀನ್ ಅಲ್ಲೇ
ಹಲೋ